ಏನ್ ನಿಂದು ನಂದು ಕನೆಟ್ ಆಗಬಿಡ್ತಲ್ಲ ಬೇರವ್ರದ ಆಗಲ್ಲ.
ಬೇರೆಯವರದು ಯಾರ್ದು.
ಅಂದ್ರೆ ಡೌಟ್ ಗಳು ಕೇಳೋರು ಸುಮಾರು ಜನ ಅಲ್ಲಿ ಮಾಮೂಲಿ ಇದ್ರಲ್ಲಿ ಗ್ರೂಪ ಅಲ್ಲಿ ವರ್ಕ್ ಆಯ್ತಿಲ್ಲ ಅಂತ. ಹ್ಮ್ ಬುಡು ಹೋಗ್ಲಿ. ತಿಂಡಿ ಏನ್ ತಿಂದೆ.
ತಿಂಡಿ ಏನ್ ತಿಂದೆ ಇದು ವಾಂಗಿ ಭಾತು.
ವಾಂಗೀ ಬಾತ್ ನಾ ಇನ್ ಎದ್ದೆ ಇಲ್ಲ. ಮಲ್ಲಿಗಿದ್ದ ಮಲ್ಲಿಗಿದ್ದು ನಾಕ ಗಂಟೆ.
ಓ ಎಲ್ಗೋಗಿದ್ದೆ.
ಎ ಎಲ್ಲೂ ಇಲ್ಲ ವೆಬ್ ಸೀರೀಸ್ ನೋಡ್ಕೊಂಡು ಮಲಗಿದ್ದೆ. ಎಲ್ ಬಿ ಡಬ್ಲ್ಯು.
ಓ ನೋಡ್ಬಿಟ್ಟಾ.
ಮದ್ ಮದ್ಯ ನೋಡು ರೀಲ್ಸ್ ನೋಡು ಮದ್ ಮದ್ಯ ನೋಡು ರೀಲ್ಸ್ ನೋಡು. ಅದು ಇವಾಗ. ಟೈಮ್ ಏನ್ ಜಾಸ್ತಿ ಆಗತ್ತು ತರ್ಟಿ ಸಿಕ್ಸ್ ಮಿನಿಟ್ಸು ತರ್ಟಿ ನೈನ್ ಮಿನಿಟ್ಸು ಆಗೈತೆ. ಅದು ಒಂದೊಂದಂದು ಎಪಿಸೋಡ್ ಮೊದಲಾರ ಏಟೀನ್ ಸೆವೆಂಟಿನ್ ಆತಾರ. ಒಂದು ಎಪಿಸೋಡ್. ಅದು ಎಲ್ ಬಿ ಡಬ್ಲ್ಯೂ ಅದು ಫಸ್ಟ್ರ್ ರಾ ಹದಿನೇಳು ನಿಮಿಷ. ಹದ್ನೆಂಟು ನಿಮಿಷ ಆ ತರ ಇರ್ತಿತ್ತ ಈಗ ಮೂವ ಹತ್ತ ನಿಮಿಷ ಮೂವತ್ತೇಳು ನಿಮಿಷ ಒಂದೊಂದು ಫಿಲ್ಮ್ ನೋಡ್ಬೋದು ಅಷ್ಟ ಆದ.
ಹೌದಾ ಯಾವ ಇನ್ ಮೂವ್ ಗುರುವಾರ ಬಿಟ್ಟಿರೋದು.
ಹ್ಮ್ ನಾಲ್ಕನೇ ತಾರೀಕು ಬಿಟ್ಟಿರೋದು.
ಆ ಹ ನು ನೋಡಿದ ಇಲ್ಲೋ.
ಹ್ಮ್
ಒಂದು ಯಾವ್ದ ಯಾವ್ದೋ ಇದ. ಡೌನ್ಲೋಡ್ ಮಾಡಿಟ್ಟಿದ್ದೀನಿ ಅದು ಟ್ವೆಂಟಿ ನೈನು
ಹ್ಮ್ ಏನ್ ಟ್ವೆಂಟಿ ನೈನ್
ಮೂವ ನೇಮ
ಹಾ
ಅದೇನಪ್ಪಾ ಚೆನ್ನಾಗ ೈತೆ ಅಂದ ಲವ್ ಸ್ಟೋರಿ ಅಂತೆ
ಹ್ಮ್
ಅದೊಂದು ನೋಡೋಣ ಊಟ್ಟಿತ್ತೆ ಈ ಕೇಳಿ ಬಿಟ್ಟಿದಾರಲ್ಲಾ
ಹಾ ಅವ ಟ್ವೆಂಟಿ ನೈನ್ ಚೆನ್ನಾಗ ಐತೆ ಅನ್ಸುತ್ತೆ ಯಾವ್ದಾವ್ದು ಯಾವ್ ಲಂಗಗೆ ಇ ಡೌನ್ ಮಾಡದ ನೀನು
ಕನ್ನಡದಲ್ಲಿರಬೇಕು
ಹ್ಮ ತೆಲಗ್ರಾಮಾ
ಹ ಎಟ್ ಲಕ್ಷ ಆಯತ ಹ
ಹ್ಮ್
ಬತ್ತತ್ ಅದಕ್ಕೆ ಪೇಮೆಂಟ್ ಮಾಡ್ಬೇಕಲ್ಲ
ಪೇಮೆಂಟ್ ಮಾಡಬೇಕಾದ ನಡರ ನೋಡಲ್ವಲ್ಲ ನಾನು ಜಾಸ್ತಿ ರೀ ನೀರು ಒಂದೊಂದ್ ಟೈಮ್ ನೋಡಕ್ ಆಗಾರ ವೇಸ್ಟ್ ಆಯ್ತ ರೀತಸಡುದ
ಹೌದು ನದ
ಇಗಲ್ಲೇ ನೋಡ್ತಿ ಇರುವುದಾಯ್ತು
ತಳಗ್ರಾಮಲ್ಲ ಐತೆ
ಹ್ಮ್
ಅದೇ ಯಾವ್ದೋ ಅದ ಮರ್ತೀನ್ಅದ ಅದು ಐಯ್ತೇ ತುಂಬಾ
ಹ್ಮ್
ನೋಡ್ಬೇಕು ಟೈಮೆ ಸಿಗ್ತಿರ ನೋಡಕ್ಕೆ ಕಂಪ್ಲೀಟ್ ಮಾಡಕ್ಕೆ ಹಾಗೆ
ಹ್ಮ್ ಇನ ಕಲ್ವಾಡಾಲ ಪಸಿದ್ದೇ
ಹಾ ಹಾ ಅದಕೆ ನನ್ಗ್ ಭೈಯಾ ಆಯ್ತತಿ ಅಂದ್ರ ನಮಗ್ ಮಾಡ್ಬಿಟ್ಟವರು ಬೇಗ ಎಲ್ಲ ಸಬ್ಜೆಕ್ಟ್ ಕವರ್ ಮಾಡ್ಬೇಕಲ್ಲ
ಹ್ಮ್
ನಮ್ಮ ಅಣನ ಫೋನ್ ಮಾಡೋಟ್ಟ ಅಯ್ಯೋ ಅವ್ನ್ ಗೊತ್ತೇ ಇಲ್ಲ ಆಕ್ಚುಲಿ ನೋಟಿಫಿಕೇಶನ್ ಆಗಿರೋದು ನೆನ್ನೆ ನಾನ್ ಫೋನ್ ಮಾಡಿ ಹೇಳ್ದ
ಹಾ
ರೋಹಿತ್ ಅನ್ನಗೆ
ಹ್ಮ್
ಅವನು ಲೇ ನಿಜವಾಗೇನೇ ಅವನ್ ನೋಡ ಇಲ್ಲ ಪುನ್ಯತ್
ಹ್ಮ್ಮ್ ಮ್ ಅವರು ಓದ್ತಿರದ ಅದ್ಕತಾನೆ
ಹ್ಞೂ ಅವನ ಎಲ್ಲ ಈಗ ಮಾಡಲ್ ಬೇ ನೋಗ್ಬಿಟ್ಟು ಸುಮ್ಮ್ನೆ ಆಗಬೀಟ್ಟವನ ನೋಡಕ್ಕೆ ಹೋಗಿರೋ ಈ ನೋಟಿಫಿಕೇಶನ್ದು
ಸುಮಾರ ಏನ್ ಮೂರ್ ಸಾವಿರದ ನಾನೂರು ಪೋಸ್ಟ್ ಮಾಡ ನೀ ಹೇಳ್ದ ಕಲ್ಯಾಣ್ ಕರ್ನಾಟಕ ನಾರ್ತ್ ಇಷ್ಟ ಮಾಡೋರ ಅದು
ಹಾ ಹೌದು ಅದಕ್ಕೆ ಅವನ್ ಫುಲ್ ಶಾಕ್ ಆಗ್ಬಿಟ್ಟ ನಯ್ಯೋ ಹಾಗ ಏನ್ ಮಾಡ್ಲಕ್ಕ ಹಿಂಗ ಏನ್ ಒಂದ ನಾನು ಎಲ್ ನಾನು ಹೋಯ್ತೀನಿಗ ಯಾವ್ದಾದ್ರ ಕೆಲಸ ನೋಡ್ಕತಿನಿ ಈಗ ಹೋದಲ್ಲ
ಹ್ಮ್ ಹ್ಮ
ನಾನು ಏನಿಲ್ಲ ಇನ್ನು ಎರಡ್ ತಿಂಗಳ ಐತೆ ಒಂದೊಂದ್ ವಾರ ಕೈ ಒಂದೊಂದ್ ಸಬ್ಜೆಕ್ಟ್ ಮುಗಿಸಿ ರಿವಿಜನ್ ಮಾಡ್ಕೊಂಡ ಬಂದು ಕೋಶನ್ ಪೇಪರ್ ಸಾಲ್ವ್ ಮಾಡು ಒಂದೊಂದ ವಾರಕ್ ಒಂದೊಂದ ಸಬ್ಜೆಕ್ಟ್ ಇಟ್ಕ ಲಾಸ್ಟ್ ಒಂದ್ ವಾರಕ ಮಾತ್ರ ಎಲ್ಲಾ ಅಂದ್ರ ಯಾವ್ಯಾವ್ ಎಕ್ಸಾಮ್ಸ್ ಆತಿ ಎಲ್ಲಾ ಕೋಶನ್ ಪೇಪರ್ನುೂ ಸಾಲವ್ ಮಾಡು.
ಹ್ಮ.
ಅವಾಗ ಸ್ವಲ್ಪರು ಒನ್ ಫಿಫ್ಟಿ ಪರ್ಸೆಂಟ್ರು ಕವರ್ ಆಗುತ್ತೆ. ಹಂಗಂತ ಹೇಳ್ದೆ.
ಮಾಡ್ಬೇಕಲ್ಲ ಅವ್ರು.
ಅದ ಏನ್ ಮಾಡ್ತಾನೋ ಏನ್ ಕಥೆಯೋ. ಆವಾ ನನ್ನ ಹಾಕಿ ನೀನ್ ಹಾ ಅಕೆ ನೀನ ಹಾಕೆ ಅನ್ಕೊಂಡ್ ಏ ನನ್ ಹೋಗೋ ನನ್ಗೆ ಇಂಟ್ರೆಸ್ಟ್ ಇರತ್ತಲ್ಲ.
ನೀನ್ ಯಾಕಪೂರ ತಿರ್ಗಲ್ಲಿ
ಪಿ ಸಿ ಆಗುತ ಪಿ ಸಿ ಆಗುತ್ತೆ ನಂದು ಬಟ್ ಫಿಸಿಕಲ್ ಅಲ್ಲಿ ಪಾಪ
ಅದಕ್ಕೆ ಹೇಳ್ತಿಲ್ಲ ಅದು ಫಿಜಿಕಲ್ ಬೇಕಲ್ಲ.
ರನ್ನಿಂಗ್ ಅಲ್ ಬೇಕು ಎಲ್ಲತ್ ಲಾಂಗ್ ಜೆಂಪ ಶಾರ್ಟ್ ಜಂಪು ಮ ಶಾರ್ಟ್ ಫೋಟೋ.
ಅದೇ ಒಂದ ನಾಕ ಐ ಕೊಡ್ತಾರ ಅದಲ್ಲಿ ಮಿನಿಮಮ್ ಒ ಸೆವೆಂಟ ಫೈವ ಪರ್ಸೆಂಟ್ ಕಾಮ್ಮಿ ಮಾಡಬೇಕ.
ಹಾ ಹೌದು. ಇಷ್ಟ್ ಮಿನಿಟ್ ಅಲ್ಲಿ ಇಷ್ಟ್ ಮಿನಿಟ್ ಅಲ್ಲಿ ಮಾಡ್ಬೇಕು ಅಂತಿರುತ್ತೆ.
ಗೊತ್ತು ಗೊತ್ತು.
ಪರಲ್ಲ ಬ್ರ ಫಿಸಿಕಲ್ ನಮ್ಗ ಅದಕ್ಕೆ ಎಂತ ಅದೇ ಅದಕ್ಕೆ ಅಂತ ಪ್ರಿಪೇರ್ ಆದ್ರೆ ಬೆಸ್ಟ್ ನ ಬೆ ಕಾಗಿಲ್ಲಲ ಅದು
ಅದೇ ಬೇಡ ಬೊ ಹೋಗಕ್ ಬದ್ಲು ಮನಲಿ ಇರ್ಕಂದ ಯಾರ ಮದ್ ಮಾಡ್ಕೊಂಡ ಸರೀ.
ಹ್ಮ ಅದಕ್ಕೆ ಈಗ ನಮ್ದ ಏನಿದ್ರು ಕೆ ಎ ಎಸ್ ಇಲ್ಲ ಎಫ್ ಡಿ ಎ.
ಅಂದ್ರ ಡಿಮೋಟ್ ಅಂತಲ್ಲ ಬಟ್ ಪಿ ಸಿ ಅಂದ್ರ ಎಲ್ಲಾ ಕೆೇಳ್ಕನ ಇರ್ಬೇಕು ಹೋಗ
ನಾ ನನ್ ಗೊತ್ತಿರೋ ಒಬ್ಬ ಅಕ್ಕನೂ ಆಗಿದಾರ ಪಿ ಸಿ ಅವ್ರು. ಅವರು ಅದ್ನೇಳಿದ್ದು ನೀನ್ ಅದ್ಕಂತ ಟ್ರ ಮಾಡಕ್ ಹೋಗ್ಬೇಡ ಹಾಕ್ಲು ಬೇಡ ಅಂತ ಹೇಳಿದವರು ಮಿಸ್ಯೂಜ್ ಮಾಡ್ ಉಪ್ಪತರಂತಲ್ಲಿ
ಹ್ಮ.
ಅದಕ್ಕೆ ಅವ ಹೇಳಿದ್ದು ನಾನೇ ಬಿಡ್ತಾ ಇದ್ದೀನಿ ಕೊನೋ ಕೆಲ್ಸನ.
ಹ್ಮ.
ಬೇಡ ನೀನು ದ ಅಟೆಂಡ ಮಾಡಕ ಹೋಗ್ಬೇಡ ಸಕ್ಕತ್ ಮಿಸ್ಯೂಜ್ ಮಾಡ್ಕೊತ ತಾರೆ ಹುಡ್ಗಿರಂತ ಇದ್ ನೋಡಲ್ಲ ಅನ್ಕೊಂಡ್ ಹೇಳ್ತಿರ.
ಹ್ಮ ಅದೇ ಪೊಸಿಷನ್ ಇರಲ್ಲ ಅವ ಏನ್ ಬೇಕತಾರ ಮಾಡ್ಸ್ಕತ್ತಾರೆ.
ಅದಕ್ಕೆ ಅವ್ರ ನಮ್ಮ ಮ್ಯಾಮ್ ಒಬ್ರು ಕೆ ಎ ಎಸ್ ಆಫೀಸರ್ಗ್ರ ಅವ್ರು ಹೇಳೋದದ್ನೇ. ನೀನ್ ಎನಾರ ಆದ್ರೆ ಅಯ್ಯರ್ ಪೊಸಿಷನ್ಗೆ ಹೋಗ್ಬೇಕು ಈತರ ಲೋಕ್ ಕಲ್ಗ ಗಿಕಲ್ ಇದಕ್ಕೆಲ್ಲಾ ಹೋದ್ರ ಅಂತೂ ನಿನ್ಗೆ ಭ ಮಿಸ್ಯೂಜ್ ಮಾಡ್ಕೊಬಿಡ್ತಾರೆ. ಹಂಗ ಅಂತ ಅಂದ್ರು. ಇವಾಗ ಕೆ ಎಸ್ ಗೆ ಪ್ರಿಪೇರ್ ಆಗು. ಆತರ್ ಜೊತೆ ಎಫ್ ಡಿ ಎ ಎಸ್ ಟಿ ಎ ಸಿ ಟಿ ಎ ಇವಕ ಎಲ್ಲ ಬರೀ. ಆ ಅದಾಯ್ತಾ ಹೋಗು. ಕೆಲ್ಸ ಮಾಡ್ಕೊಂಡೆ ಓದು ಕೆ ಎಸ್ಗೆ ಬಟ್ ಕೆ ಎಸ್ ಆಗದ್ ಮಾತ್ರ ಬಿಡ್ಬೇಡ.
ಹ್ಮ.
ಕೇಪಬಲ್ ಐತಿ ಅಂದಕ ನ ಮ್ಯಾಮೆಲ್ಲ ಹೇಳೋರು.
ಹೌದು ಈಗ ಪಿ ಸಿ ಐತೆನತ ನೀ ಯಾವ ಟೈಮಿಗ ಸರ್ ನೀ ಫೋನ್ ಮಾಡೋ ನೀ ರೆಸ್ಪಾನ್ಸ್ ಮಾಡ್ಲೇಬೇಕು.
ಹೌದು.
ಬಟ್ ಇವ್ರ ಅವ್ರ ಮಾಡಕ್ ಆಗಲ್ಲ ಅವ್ರ ಇವರಿಗೆ ಮಾಡಿ ಹೋಗ್ಬಹುದು ಅಲ್ಲಿ ಆಕ್ಸಿಡೆಂಟ್ ಆಯ್ತು ಅ ಅಲ್ಲಿ ಇದಾಯ್ತು ಅಲ್ ಜಗಳ ಇಲ್ ಜಗಳ ಅಲ್ಲೋಗಿ ಇಲ್ಲೋಗಿ ಸತ
ಅದಕ್ಕೆ ನಾನ ಆಗಿಂದ ನನ್ಗೆ ಇಂಟ್ರೆಸ್ಟ ಇಲ್ವಲ್ಲತ್ತ ಮೇಲೆ ನಮ್ಮ ಮನೇ ಎಲ್ಲ ನಮ್ಮ ಮನೇನ ಅಷ್ಟೇ ಪೊಲೀಸ್ ಬೇಡ
ಹ್ಮ್
ಏನ್ ಗೊತ್ತ ನನ್ಗೆ ಈಗ ನಮ ಮನೆಯವ್ರ ಹೆಂಗ ಸಿಕ್ಕವ್ರೆ ನನ್ಗೆ
ಹ್ಮ್ ಹ್ಮ್
ಮತ್ತೇ ಸೇಮ್ ಡಿಟ್ಟು ನ ನನಗೆ ಸಿಕ್ಕಿರೋನು ಹಂಗೆ ಆಡ್ತಾನೇ
ಹ್ ಹ ಹ್
ಅವ್ರ್ದೇನ್ ನಮ್ಮ ಮನೆಯವ್ರ ಮೈಂಡ್ಸೆಟ್ ಎಲ್ಲ ಹೆಂಗಿರುತ್ತೆ ಸೇಮ್ ಹಂಗೆ ಆಪೋಸಿಟ್ರು ಇದ್ಯಾ ಅದು ಇಲ್ಲ ಅವ್ರ ಹೆಂಗೆ ಇವ್ರು ಹಂಗೆ
ಹ್ಮ ಹಂಗೆ ಅಂಗೆನ ಸರಿ ಬಾನೆ
ಅದೇ ಅದೇ ಬೆಸ್ಟ್ ಹೇಳ್ತಿರೋದ್ ನಾನು
ಹ್ಮ್
ಮನೆಯವರು ಮನೆಯವರು ಒಂಥರ ಇದ್ರೆ ಇವ್ರು ಆಪೋಸಿಟ್ ಇರ್ತಾರಲ್ವಾ ಬಟ್ ಆತರಲ್ಲ ಇದು ಎರಡು ಏನ್ ಗೊತ್ತ ಎರಡು ಸೇಮು
ಎರಡ ಸೇಮಾರ ನೀನು ಸೇಮ್ ಆಗಿ ಬಿಟ್ಟು ಮೂರು ಸೇಮ್
ಅಲ್ಲ ಅಲ್ಲಿ ಹೇಳೋದೇ ಒಳ್ಳದಕ್ಕೆ ಅಲ್ಲ
ಹ್ಮ್ ಹ್ಮ
ನೋಡೋಣ ನೀನೇನ್ ಮಾಡ್ತಾರೆ ನೋಟಿಫಿಕೇಶನ್ ಎಲ್ಲ ಹದಮೂರನೇ ತಾರೀಕು ಮೀಟಿಂಗ್
ಹ್ಮ
ಮೀಟಿಂಗ್ ಮೀಟಿಂಗ್ ಸೇರಿಸಕೋ ಅಂತ ಹೇಳಿದರು
ಹ್ಮ್ ಅವರು ನಾ ಸದನ ಸಭೆ ಮೀಟಿಂಗ್ ಸಭೆ ಸೇರ್ಸಕ್ ಗೌರ್ಮೆಂಟ್ ನವು
ಅದೇ ಹದಮೂರನೇ ತಾರೀಕು ಮೀಟಿಂಗು
ಅದ ಇಲ್ಲಿ ಬೆಂಗಳೂರಿಲ್ಲಿ
ಹ್ಮ್
ಮತ್ ಅವ್ ಡಿಸ್ಕಸನ್ ನೋಡಿ ಇನ್ನೋ ಪೋಲೀಸರ ಬಿಡ್ತಾರ
ಸಕ ಮರಗಲ್ಲ ಸಕ ಸಾಕು ಎಲ್ಲ ಅದೇ ಹದಮೂರನೇ ತಾರೀಕ ಎಲ್ಲ ಕಮಿಟಿಗಳನೆೆಲ್ಲ ಕರ್ಬಿಟ್ಟು ಮೀಟಿಂಗ್ ಮಾಡ್ತಾರಂತೆ ಸಿ ಎಂ ಅದಕ್ಕೆ
ಮಾಡ್ಲಿ ಒಳ್ಳೇದ್ ಮಾಡ್ಲಿ ಜನಗಳಿಗೆ ಒಳ್ಳೇದಾದರೆ ಸರಿ
ಹ್ಮ್ ಅದೇ ನೋಡೋಣ ಏನ್ ಮಾಡ್ತಾರ
ಕೆಲ್ಸ ಆಗ್ಲಿ ರೈತರಿಗ ಆಗಲಿ ಎಲ್ಲಾರ್ಗೂ
ಹ್ಮ್
ಅದು ಅನ್ ಅನ್ಎಂಪ್ಲಾಯ್ಮೆಂಟ್ ಬ ಜಾಸ್ತಿ
ಹ್ಮ್
ನಾನ ಏನ ಥಿಂಕ್ ಮಾಡ್ತಾ ಇದಿ ಬಿಗ್ ಬಾಸ್ ಆಡಿಷನ್ ಕೊಡನ ಅಂತ
ಹ್ಮ್ ಹೋಗು
ಆಡಿಶನ್ ಪಬ್ಲಿಕ್ ಯೂಸ್ ಮಾಡೋದಲ್ಲ.
ಅದೇ ಅದ್ನೇ ಹೋಗಿ ಮಾಡು
ಪೂರ್ಣ ಭಾಗ ಹೋಗ್ಬಡ್ತೀರಿ
ಏ ಹೋಗು ಬೆಸ್ಟ್ ಅಲ್ಲಾ ಹೆಂಗು ಕಿಚನ್ ಸುದೀಪ್ ಫ್ಯಾನ್ ಅಲ್ಲ ನೀನು
ಹ ಆಯ್ತ ಬಾಸ್ ಮರಕಯ್ತ ಬಾಸ್ ನೋಡಕ್ಕಾದ್ರು ಹೋಯ್ತೆನಂದಿ
ಹ್ಮ ಅದೇ ಫಸ್ಟ್ ಆಶೀರ್ವಾದ ಕೊಡ್ಬೇಕು.
ಫಸ್ಟ್ ಫಸ್ಟು ಮೂರು ನಿಮಿಷ ವಿಡಿಯೋ ಮಾಡಹಾಕ್ ಬೇಕು
ಆ.
ಫಸ್ಟು ಮೂರು ನಿಮಿಷ ಕರೆಕ್ಟಾಗಿ ನೋಡಿ ವೀಡಿಯೋ ಮಾಡ ಹಾಕ್ಬೇಕು . ವೆಬ್ಸೈಟ್ ನಾನು ಎನಿಕ್ಕೆ ಹೋಯ್ತಾ ಇದ್ದೀನಿ ಅಂತ ಏನು. ಹೋಗ್ಬೇಕು ಅಂತ ಎನ್ನಿಕೆ ಸೆಲೆಕ್ಟ್ ಮಾಡ್ಬೇಕು ನನ್ನ ಅಂತ. ಅವರೆಲ್ಲ ವೆರಿಫೈ ಮಾಡಿ ಆಡಿಸನ್ ಕರೀತರ ಆ ಆಡಿಸನ್ ಅಲ್ಲಿ ಏನ್ ಕೇಳಲ್ಲ. ಗೊತ್ತಿಲ್ಲ.
ಹಾ ಟ್ರೈ ಮಾಡು.
ಮಾಡ್ಬೇಕು.
ಒಳ್ಳೆದ ಒಳ್ಳೆ ಸೆಲೆಕ್ಟ್ ಆದ್ರೆ ಬೆಸ್ಟ್ ಅಲ್ಲ.
ಸೆಲೆಕ್ಟ್ ಆದ್ರೂ ಬೆಸ್ಟ್ ಸೆಲೆಕ್ಟ್ ಆಗಿಲ್ಲಾ.
ಹ್ಮ್ ನಮ್ಗದೇ ಅದರಲೆಲ್ಲ ಇಂಟ್ರೆಸ್ಟ್ ಇಲ್ಲಪ್ಪ.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
ಏನಾರು ಅಚೀವ್ ಮಾಡಿ ಹೋಗ್ಬೇಕು.
ಅದು ಅಚೀವ್ ಮಾಡೇ ಅಲ್ಲೊದ್ ಮೇಲೆ ಅಚೀವ್ ಮಾಡ್ಬೋದ ತಾನೆ.
ಹೂ ಬೇಡ ಬೇಡ ಅಲ್ಲಿ ಹೋಗೊಕು ಮುಂಚೆನೇ ಅಚೀವ್ ಮಾಡ ಹೋಗ್ಬೇಕು.
ಅಲ್ಲ ಹೋಗೋಕೆ ಮುಂಚೆ ಅಚೀವ್ ಮಾಡೋದ್ರೆ ನೀವ್ ಮುದುಕಿ ಆಗಿರ್ತೀರ ನಾನು ಮುದುಕ ಆಗಿರುತ್ತೇನಷ್ಟೇ. ಅಂಕ ನೀ ಆಂಟಿಯಗ್.
ಹೂ ಹೌದು. ಒಂದೆರಡು ನಿಮಿಷ.
ಏನ್ ಅದೇ ಅಲ್ಲಿ ಹೋಗ ಗಂಟ ಅಚೀವ್ ಮಾಡ ಗಂಟ ವೈಟ್ ಮಾಡಿದ್ರ ಯಾರ್. ಅಂಕಲ್ ಆಗಿರ್ತೀನಿ ಏನಾಗೈತೆ.
ಮಾಡ್ತೀನಿ ಇರು.
ಹ್ಮ್.